ಏನ್ ಮಾಡತಿಲೇ
ಏನಿಲ್ಪ ಆರಾಮಲ್ಲ
ಆರಾಮದಿನ ಎಲ್ಲಿದೆ
ಉರಾಗ
ಆ
ಊಗ ಕೊಡೆಕಲ್ಕಲ ಹೋಗಿದಿವಿ ಬಸು ನಾನು
ಎರಡ ರೂಪಾಯಿ ತೋರ್ಸತ್ತಲ್ಲ
ಹಾ
ಹ್ಮ್ ತೊಂಬತ್ತರೂಪಾಯಿ ಒಂದ ನೋಡು ಏನ್ ಮಾಡತ್ತಲ್ಲ ಹೇ ಬೀರಾ
ಇಲ್ಲಕ್ಕ ಸುಜಮ ಸಮರ ಕಿದ್ದ್ಯಾ
ಹಲ್ಲಿ ಬಂಂಡೆಪುಳ್ಳಗ
ಅೆ ೋಟ ಕೆಲ್ಲಿಗೆ
ಹ
ನಾವ ನ ಹ್ಮ ನಮ್ ಹುಡ್ಗಿ ಸ ಹೋಗಬೇಕು
ಮೂ ರಮ ಶವಕಾಯನಾ
ಮೂರು ಮೂರ್ ಮೂರ್ ದಿನ ಸೂಜಿ ಮಾಡ್ಸಕ್
ತಾಯಕಟ್ಟಗ ಕೊಡಕಗ
ಹ್ಮ್
ಯಾವ್ದಾವಕನ್
ಹ
ಆ
ಕ್ಕಳ ಕ್ಕಳೆ
ಲಕ್ಕಳ
ಹಾ
ಯ ಬ ಬ ಕಲ ಚಲೋ ಮಾಡ್ತಿದ್ದ ಗುರು ಗುರು
ಅಬರನ ಹ
ಹಾ
ಮಪನ್ ಜತಿ
ಹಾ
ಗೊಬ್ಬ್ರ ಹೀರೇ ಗೊಬ್ರ ಇಬ್ರ ಕೊಟ್ ನ ಮತ್ತ ಚೂರರು ಚೂರು ಚೂರು ಹಾಕ
ರ ಬ್ಯಾಟ್ಲಿ ಹದಿಮೂರ ಇಪ್ಪತ್ತು ಇಪ್ಪತ್ತು ಜೂರೋ ಹದಿ್ಮೂರ ಆಗ್ತದಾವ ನಾ ಬೋರನ್ ಬೋರನ್ ಪುಡಿ ಕೊಡ್ದ
ನ ನಾವ್ ಕಾಪ ಉದುರ್ಲಾರ್ದ ಒಂದ್ ಸಣ್ಣ ಒಂದ್ ಎಣ್ಣೆ ಕೊಡ್ತದ
ಹ್ಮ್ ಕಪದಲ್ಲಾರ್ದಕ್ಕ
ಹ್ಮ್
ಏನ್ ಮಾಡೈತಿ ಊಟ
ಬ ಸ್ ಕುತ
ಇದಲ್ಲೇ
ಹ್ಮ
ರಾ ಕೆಟ ಬಂದ ಅವರ ಬೀರ
ಮಾ ಪಂಿಲ್ಲ ಮಣ್ಣೆ ಪುಂಡದ ಆತ್ಮ ಪಂಿಲ್ಲ
ಫೋಟ ರಫೊಂದಂಗಯೋ
ವತ್ತು ಅರವತ್ತೊಂದು
ಬಲೋಡ್ದ ಇಪ್ಪ ಸೆಂಟರ್ಮ ನಿನ್ನ ಬರ ಅವಪ್ಪ
ಎಷ್ಟು ಹದ್ಿನೈದು ಇರ್ಪ ಎಷ್ಟು ಬ ನ ಗೋಡ ಮ
ಹದೈನೂರ ಇಲ್ಲ ಅರವತ್ತು ರೂಪಾ ಅವತ್ತಐ ರೂಪಾಯಿಂದ ನೋಡ ಇನ್ನೇ ಜಸ್ಟ್ ಚೆಕ್ ಇನ್ನೇ ಜಸ್ಟ್ ಚೆಕ್ ಮಾಡ್ಸಣ
ಹ ಇವತ ಎಷ್ಟು ಬಂದಾವರಿ
ಇ ಇವತ್ತ ಈಸನೆ ಅಷ್ಟ ಬಂದೇ ಇಲ್ಲ ಇವತ್ತು ತ್ತ ಅರವತ್ತದು ರೂಪಾಯಿ ಬಂದು ಹಂ ಆ
ಕೊಡ ಆಗಿಬಡು
ಇ ಇನ್ನೊಂದ್ ಎರಡ್ವರ್ ನೂರ್ ಮಾಡ ಕರೆಸ್ಸಿ ಹಾಕೆ ಹೋಗಂತ ಮಾಡಿನಿ ನೀವ ಇವತ್ ಚಂತೆಕ ಪೋನಾಗ ಮಾತು ಆಡಿದರೆ ಕೆಲ್ಸ ಹೊತ್ತ
ರೊಕ್ಕ ಬಗ್ಗೆ ಮಾತಾಡ ಮತ್ತ ಆಪ್ ನೀರ್ ನೋಡೊಬ್ ರಕ್ಕದ ಬಗ್ಗೆ ಮಾತಾಡತ ಮತ್ತತ್ ರೊಕ್ಕ ಕಟ್ ಮಾಡಿಕೊಂಡು ಕುಂತ್ರೆಅತಿನಿ
ಗುಂಡಿ ಹಟ್ರ ಅಡಿಸಿದ್ರ ಅವ್ರಿಗೆ
ಮಾಡರ್
ಕಡಿಸಿದ್ರಂಗ
ಹ್ಮ ಹ್ಮ
ಮತ್ತತ್ ಮಳಪಳೆ
ಮಳಿ ನಿನ್ನ ಹಾಗೇದ ಹಾಕೋಡಿ ಸ್ವಲ್ಪ
ನಂಗ ಮೊನ್ನೆ ಆಗೈತೆ ಮತ್ತತ್ ನಿನ್ ಆಗೈತೆ
ಮನ್ಗಲ್ಲ ನಿನ್ನೆ ಹಗೇತಿ
ತಾಳಗುಡಗ ನಿನ್ನ ಬಸ್ ಕೂಡ ನೀವು ಮೆಜಕನ್ ಕಡಕ್ಕೆಾವಾಗೋಗ ಇದಿ ನಿನ್ನೆ ಮನ್ ಅದ
ನಮ್ಮ ಊರಿಗೆ ಆಾಗಿಲ್ಲುದು
ನಿನ್ ನಿನ್ನೆಾರೇ ಚಲಾಗಿತ್ತಲ್ಲ ಅಲ್ಲ ನಿನ್ನಯಾರ ಚೊಲಾಗಿತ್ತಲ್ಲ ಅಲ್ಲ ಕಡೆ ಸತು ಕಡೆ
ನಮ್ಮಕಡೆ ಆಕಿಲ್ಲ ನೀಮ ಹೊಲಕ ಬಾಯಿ ಒಲ್ಕಾಯಿ ಇವಲ್ಕಾಯರ್ಬೇಕ ಆದ್ರೆ ನಮ್ಮ್ ಮಲ್ಕೈಲ್ಲ
ಹೌದಾ
ಅದು ನೀನು ಇದಂಗ ತಸತಲ್ಲಾಪ್ಪ ಅದು
ಏ ಬರುತ್ತ ತೊಗಳೆ ಎಲ್ಲರಿ ಎಲ್ಲರ್ರಿಗೆ ಬರಬೇಕಕ್ ಮಳಿ ನಮ್ಗ್ ಅಷ್ಟೇ ಅಲ್ಲ ಎಲ್ಲರಿೂ ಬೇಕು ಮಳಿ
ಆದ ಕಡೆ ನೋಡಕ ನೀಡುತ್ತದೆ ಏನ್ ಮಾಡಬೇಕೆ
ಹಂಗೆ ಹಂಗೋ ಭಿರಾ ಮಂದಿ ನೋಡ್ ಬರ್ತ ಸುತ್ತಲೆ ಅದು
ಹಾ
ಮಂದಿನೆಡಿ ಬರುತ್ತದೆಂದು ಅದು
ರಂಗ ಸೌಕಲಪ್ ಸೌಕರ್ಯದ ಆಯತ ಪು ಸೌಕರ ಮ ಸಲ ಬಡದ್ರೆ ಆಕಡೆ ವಲನೆ ಮಾರುತ್ತಿಂದ
ಹ ನೀನ್ಮನ ಕಹೆ ಅಂಗಿಲ್ಲಲೀ ಬರ ನೀ ಹಾಕ ನಿಂಗ ಏನ್ ಕಮ್ಮಿ ಅಗಾಥಾ ಇಲಿ ಬರ
ನಿನಗ ಆರಾಮ್ ಎಡಕೈ ಎಡ್ ಕಣ್ಣು ಎಡ್ ಕಾಲ್ ಎಲ್ಲದು.
ಹ
ರೊಕ್ಕ ಇದ್ದು ಶ್ರೀಮಂತ ಅಲ್ಲ ಎರಡ್ ಕಣ್ಣ ಎರಡ ಕಾಲು ಎರಡ್ ಕೈ ಇದ್ದು ಶ್ರೀಮಂತ.
ಬಸನ್ಗೂಡ
ಸಿಗರೇಟಾ
ಇಲ್ಲ. ತಗಳ್ಬೇಕು ಕುತ್ರೆಟ
ಏನ್ ಮಾಡ್ತಾನ
ಮನಗೆ ಕೊಡಲ್ತ್
ಏನ್ ಕುೂಡಿದ ಬೈಕ ಹ ಕಲ ಸಲೇ ಹೋಗ
ಬಿಸಿನ ಹೂಡ್ತೇನೆ ಪೂ ಪರ್ಪೆಕ್ಟ್ ಹೂಡ್ತೇನ.
ಹಾ
ಬಾರಿ ಬಿಡ್ತನ ಆದ್ರ ಎಗರಿಸತನದ ಕಿರಿಕಿರಿ
ಫಸ್ಟ್ ಹೆಂಗೆ ಕ್ಲಾಚ್ ಬಿಡಕ್ ಬರ್ಲಾ
ಬ್ಯಾಗೆಲ್ಲ ಎಲ್ಲುಡಿ ಎಲ್ಲ ಕಲ್ತನಿಗ ಗಾಡಿ ಸ್ಟೇ ಮಾಡ ಕ ಅಗ್ರ್ತಾನ.
ಹಾ
ಮರ್ತಿ ಮ ನಿಂಗ ಮ ಗಾಡಿ ಕಡ ನಂದಿ ಷಿರಿಳ್ಕಡ್
ಹ ಕವ ಕೊಟ್ಟಡಿ ಎನ್ ಗಡಿ ಸಾಕಷ್ಟ ನೋಡ್ಬ ಬಿಡ್ರಿಂಗ ರೋಡ್ ಮೇನ್ ರೋಡ್ ಕೊಡಕ್ ಹ ಹಿಂಗಏನ್ ಹೊಲ್ದ ಪಲ್ದಕ್ ಕೊಡ
ಅಲ್ಲಾಗ ನೀ ಅವ್ರಿಗೆ ಅವ್ರಗಂತ ಬಿಟಗಾರ ಇತ್ತು.
ಏ ಮತ್ ಹೊಲ್ದಾಗ ಆದದಾರ ಚಲೋ ಮತ್ತೆ ಹೊಲ್ದಾಗ ಯಾರು ಇರಲ್ಲ.
ನಾಾನ ಕೂಡತಪ್ಪ್ದಾಗ ನಾ
ಮತನಾಡ್ದ್ವಿರ.
ಮತ್ತಗ ನಗು ನೀ ಹೋಗು ನಿನ್ನ ಏನ
ಮನ್ಸಿಗೆ ಮನ್ಸಗೆ ಹಾಕದನ ಲೇಟ್ ಏನು. ಹಾ ಮೆಣ್ಸ ಗಿಡ.
ಆಚಾರ ನಾವೇ ಸ್ವಲ್ಪ ಆಲಂಪಾನಂ ಒಂದ ಇಬರು ಮೂವರ ಹಕ್ಯಾರಿಗ
ದೌಡಕ ದೌಡ ತಕೊಂಬಡೆಲ್ಲಿ ಬೀರ.
ಹ ಸ್ವಲ್ ತಂಡಿ ಬರ್ತದ ಮೊದಲ ಆ ತಿಂಡಕ್ ಕಾಪದಿರ್ತಾವ
ಹ್ಮ್.
ಕಾಯ್ ಸ್ವಪ್ ಲೇಟ್ ಮಾಡಿದಂಗ
ಹ್ಮ್.
ನೋಡ ಬರಕು ಹ ಕುಡ್ತಿದ್ದೆ
ಹತ್ತ ಎಕರೆ ಕಾವಳಿಗದೇ ಐತೆ ಅಂತ ಹಿಡಿತನ್ ಎಂಟು ಲಕ್ಷದ ಒಂಬತ್ತು ಲಕ್ಷದಗ
ಹ ನಂದ ಇಡ್ದನ ಕೇಳ್ಬಬೇಕ್ ಮಾರಿ ಕೇಳ್ರಿ ಎಲ್ಲ ನಾವು ದೂರ ಹೋಗಿ ಇದ್ ಬಿಡ್ತೀನಿ ಒಂದ್ ಹತ್ ಲಕ್ಷ ಕೊಟ್ಟ ಮನಿ ತಗೊಂಡು
ನೋಡ್ಬೇಕಾರ
ನುಕೋಂತ ತಿನ್ನಕೋಅಂತ ಇರತನ ಆರಾಮ ನೀ ಇಸಬಿು ನಂದಕ ಒಂದು ಒಂದ ಅರವತ್ ಎಪ್ಪತೂ ಎಪ್ಪತ್ ಲಕ್ಷ
ಈ ಹತ್ತು ಲಕ್ಷ ಹೇಳ್ಯಾರ ಅವರು
ಹಾ
ನಾ ಬೇಡ ಒಂಬತ್ತುವರಿ ಒಂಬತ್ತವರ ಲಕ್ಷ ಯಕಂತೆ ಮುಗಸಿನಿ ನಮ್ಮ ನಮ್ಮ ನಮ್ಮ ನಮ್ಮಹುಡುಗ ಗ ನನ್ ತಗೊಂತಾರ
ಹಾ
ಕೇಳ ಅದಕ್ಕ ಕೇಳ ಒಂದು ಮಾತ
ಈಗ ಒಂದ್ ಯಾಗ ತಗೋತ ಕಿಮ್ಮತ್ತಲ್ಲಿಗ ಒ ತೋ
ಅದ್ ತಕ್ರೆ ಒಮ್ಮೇಲಿ ನೀರಾವ್ರ ನೋತ್ರು ಬಂಗಾರದನ್ ಕೆಲ್ಸ ಎಲ್ಲ ಏನಿಲ್ಲ ಅದಕ್ಕೇ ಕಳಗೆದಿಗೆ ಎರಡ್ ಸಲ ಗೊಬ್ಬರ ಎರಡ್ ಸಲ ಎಣ್ಣೆ ಮುಗದಹೋತ್ತ ನೋಡ ಡ ಡರೆಕ್ಟ್ ಮಾಲಿಗೆ ಹೋಗುದು ಅಡತೀಗೆ ಹೋಗುದು ರೊಕ್ಕ ತೋಸ್ಕೊಂಡ್ರೊಕ್ಕ
ಕಾರ ನಳ
ಎಂಟ ಎಂಟ್ ಲಕ್ಷ ಒಂಬತ್ತೊಂಬತ್ತ್ತು ಲಕ್ಷ ಒಮ್ಮೆ ಬರ್ತ ಮಗ ನಂದ
ಹ್ಮ್
ಹತ್ತ ಎಕ್ರೆ ಅಂತ್ರ ನಾಕ್ ನಾಲ್ಕೈ ಲಕ್ಷಕ್ಕ ಎಂಟ ಎಂಟು ಲಕ್ಷ ಬರುತ್ತ ಹತ್ತು ಎಕರೆ ಅಂದ್ರೆ ಒಂದ್ ಹದನೈದ ಇಪ್ಪತ್ತು ಮಟ ಸನೀಪ್ ಬರತ್
ನ ತದು
ರೊಕ್ಕ ಕ ಬೇಕಲ ಬಿರ ತಂಬಕ ಕೆಳಕ್ ಐದು ರೂಪಾಯಿ ಇರ್ಲಾರ್ದಂಗ್ ಆಗೈತ್ಲೇ
ದ ತಕಾಗ ಊ ಒಬ್ರು ಕೂಡ ಒಂತಲ ಸೂಪರ್ ಅ
ಆಹಾ
ಸೂಪರ್ ಸೂಪರ್ ಹಾಕ ಜೀವನ ಮಾಡುಮ್ಮ
ನೀ ನೀ ಅಂತ ನಾನಂತ್ರ ಕಾಳ್ ಮಾಡಿದ್ರಿ ಸೇರಿ ನೀನು ಸರಿ ನೀನ್ ಆರಾಮ ಮಾಡಿದ ನ್ನ
ನಾಯಕ ಮೂ ಸುಳ್ಳು ಮಾಡೀಲಪ್ಪ ಏನು ಮಾಡಿಲ್ಲ ಯಾರು ನಲಿಲ್ಲ ನಾನ್ ಹೇಳಾ ಇನ್ನು ಮುಂದಲಿ ಅಂತ
ಚಪ್ಪಲ್ ಆಡಿಿದ್ದನೆ ನಂತೂರ್ಲ
ನಾನೇ ಎಲ್ಲರ್ಗ ಇದ್ ಮಾಡನ ನನ್ಗೆ ಯಾರು ಇದ ಮಾಡಿಲ್ಲ ಆದ್ರ
ನಾನೇ ಹಾಳಾಗಿ ನಿಮ ನೀವೇ ಹಾಳ್ ಮಾಡತಿದರ್ಲ ನಾನನ್ ಇಬ್ಬರು ಕುೂಡಿ
ಯಕ ಆ ಮಾಡಿನ್ ತಂಗಿ ಅತ್ತಿ ನೀವ ನಾನು ಆ ಮಾಡ್ರಂತ ಅಂತೀನ ಆ್ರ
ನಾ್ ನಾವೇನ್ ಮಾಡ ಮಾಡವಳಪ್ಪ
ಹಾ
ನಾವ ಏನ ಆ ಮಾಡೀವಿ
ಇ ಮಾಳೆ ಬಡ್ತ ಕಾಲ ಯಾರ
ಹಾ
ಸಿಟೋಡು ಕಲ್ಸರ ನೀವ ನನಗ
ಒದ ಮನ್ ತುರಲ ನೀ ನಾವು ವಾಲ್ಯೂ ಅಲ್ಲ ನಾವು ಒಂದು ಒಂದು ಸಲ ಸರಿ ನಿಮ್ಮ ಕೂಡ
ಹ ಯಾವಾಗ ಊ ರ್ಿದ್ ನ ಸಿ
ಅಲ್ಲ ನಾವ್ ಒಂದ ನೀನು ನಿಮ್ ಕೂಡ ಸೇದೀಿನ ಸೇದ್ ಅಂತ ಹೇಳಿನ ಯಾವಾಗ ಸೇದಿನನಿ ನೀವೇ ಇನ ಕೋರ್ಸ್ ಮಾಡ್ರಿ ನನಗ್ ಇಬ್ಬರು ಕುಡಿ ಹ ಒಡಿ ಒಡಿ ಒಡಿ ಸ ನಾ ವಾಡ್ಲುವೆ ಎಲ್ಲ ಅಂತಂದಿನಿ ಹೋಗನಲ್ಲ ಸಿಗ ಹ
ಹೌದು ನಾನ ನಾನ ಹೊರ ಲ್ಲಾ
ಹ್ಮ ಮತ್ತೆ ನೀನೇನಾನನ್ ಕರ್ಕೊಂಡ್ ಹೋಗಿದ್ದೀಿ ನಾವ್ ಅಲ್ಲ ಎಲ್ಲಂತಂದ್ರ ಏನಾವ ಅಲ್ಲಪ್ಪ ಅಲ್ಲಪ್ಪಾ ಅಂತಂದ್ರ ಒ ಅಸಲ್ಲೇ ಬಾಯ ಕಿಟ್ಟಿ ಚೇಸಿದಿದೆ ಕರಕೆಿಂದಿನ ಒಮ್ಮೆ ಚನ್ನಲ್ಲ ಮಾಗ ಮತ್ತತ್ ತಿಂದಾಡೆ ಚೆರೆ ನೀವು ಓಡದ್ರ ಮಕ್ಳ
ಯ
ಸರಿದಿಲ್ಲ
ಹರ ನವುು
ಶೇರೆ ನೀವು ಪಿಕ್ಸ್ ಹಡ್ತೀ್ರ ಎಂದೆ
ಫಸ್ಟ್ ನೀವೇ ಈ ಕಲಸಿಂದ ಕಲ್ತೋದೆ ನಾವು
ನಾ ತುಲಾನ ಅದ ರುಚಿನೇ ಚ ರುಚಿನೇ ಇರಲಿ ನನ್ಗೆ ಸೆಂಟ ಅ ಮಾಡದೆೇ ಇಲ್ಲ ನಂತ ಹೋಲ್ಸ ಕಲ್ಸ
ಹಾ ಹ ಆಂಗಡಐತಿ
ಆ
ಆರಾಮ ಅದಿನ ಹಾಕೀ
ನನ್ನ ನೀವೇ ಹಾಳ ಮಾಡಿರ್ ಹುಚ್ಚ ಮತ್ತ ಹಾಳ ಮಾಡಿದಿರಿ ಹಾಳ ಮಾಡಿದೀ ಅನ್ಬೆಕ್ ಯಾರಗಾರ ಅನ್ನಕ್ ಬರತ್ತನ
ಹ್ಮ ಹ್ಮ್ ಐತೈತ ಬೀಜಲ ಮಾತಡು ಏ ಸುಳ್ಳದಾಗ ಮಾತಾಡನಿ ಕರೆಕ್ಟ್ ಮಾತಾಡತಿ ನಾ ಯು ಪಾಯ ಹೋದೊರ್ಸ್ ಹ್ಮ
ಶೇಂಗಾ
ಖಾಟಿಮಾತಾಡ್ತೀನಿ ಇಟ್ಟ ಸುಳ್ಳ ಮಾತಾಡರು
ಮತ್ತೆ ತಗದ ಕುಡ್ದ ಇಲ್ಲ ಏನ್ ಮಾತಾಡ್ತೇನ ಅಂತಂತ ತಿಳ್ಕೊಂಡ ಏನ ಕರೆಕ್ ಸ್ಟೇ ಇರುತ್ತೆ ನಿಮಮ್ಮೂ
ಇದ್ರ ಸಣದ ಇದ್ರಗ ಹೋಗಿ ಮಕೊಂಡಿದೆ ಸ್ನ್ಯಾಪದಾಗ ಮಕೊಂಡಿದೆನೊ ರಾತ್ರಿ ಹನ್ನೊಂದುಕ್ ರಾತ್ರಿ ಹನ್ನೊಂದಕ ಕ್ಲ್ಯಾಪ್ ಹೋಗ ಮಕೊಂಡಿದೆವ ನಾವು
ನಿಂವನ್ ಚುತೆ ಸುಳಿಮಕ್ಕಳೇ ದುಡಿ ವಯಸನ್ಯಾಗ್ ದುಡ್ರೇಲೆ
ಹಾ ಆಮೇಲೆ
ಬ್ರಿಜ್ಮಮ್ಯಾಗ ಮಕ್ಕಳಮ್ ಸೃದು ಬ್ರಿಜಮ್ಯಾಗ ಕಾಟಾ ಹೈಕಂದ
ಹ್ಮ
ಹ
ನಿಟೆನಪ ಮಕ್ಕೊಳಮಂದ್ರ ಮಕ್ಕಳಮ
ಲಗ್ನ ಹೋಗ್ಲೆ ಬರ
ಯಾರೀ
ನಿಂದ
ಹತ್ತ ನಿಮಿಷ ಆತ ಹೊಳ್ಳ ಹಸ್ತಿನಿಂದ್ರ ಹಂಗೆ
ಏ ಬ್ಯಾಡ ತಡಿ ಅದ ನಾ ಹಸ್ತೀನಿ ತಡಿ ಸುಮ್ಮ
ತ್ದ ನಂದು
ತಡಿ ಹತ್ತು ನಿಮಿಷ ಆಲಿ
ಹ್ಮ್
ಹಾ ಕಟ್ ಮಾಡ ಕಟ್ ಮಾಡ